ಹಲೋ ಹೇಳ್ರಿ ಏನ ಮಾಡಕತ್ತೀರಿ.
ನ್ ಹೊರಗೆ ಬಂದ ಹೊರಗೆ ಬಂದ ಕೂತಿದೆ ಸುಮ್ನೆ ಊರಗ
ಊರಾಗಿದೇರಿ ಏನ್ ರೀ ಆಯ್ತಾಯತ್ ರೀ ನಾ ಇಲ್ಲಿ ಲೈಬ್ರರಿ ಇದ್ದೆ ನೋಡ್ರಿ.
ಯಾಕ ಹಬ್ಬ ಇಲ್ಲ ಏನ್ ಊರಾಗ.
ಇಲ್ರರಿ ಓದಕ್ಂದ ಬಂದನ್ರರಿ. ಅದಕ್ಕೆ ಬಂದನ್ರಿ ಹೇಳ್ರಿ. ಓದಕ್ಂತ ಬಂದ್ ಓದಕ್ತ್ತನ್ರಿ ಮತ್ ನೀವ್ ಕಾಲ್ ಮಾಡಿದ್ರಲ್ಲಾ.
ಹ್ಮ್ ಇವಾಗ್ ಬಿಡಿ ಆನ್ ಆನ್ಲೈನ್ ಆನ್ಲೈನ್ ಇದ್ರೆಷ್ಟೊ ಹೊತ್ತು.
ಇದ್ದು ರೀ ನಮ್ಮ ಫ್ರೆಂಡ್ ಮಾಡಕತ್ತಿದ್ರ. ಅದಕ್ಕೆ ಇದ್ದೆ ಎಲ್ಲಿದ್ದೀರಾ ಹಾ.
ಇಲ್ಲ ಇಲ್ಲ ಹೊಡ್ಸ್ಕೊಂಡಿ ಹೋಗುತ್ತಲ್ಲ ರೋಡ್.
ಹಾ ಹಾ.
ಈ ಕಡೆ ವಾಶ್ರೂಮ್ತ್ ಬಂದ್ರ ಇ ಒಂದ ಕೇಸ ಕೂತಿದನ್ರೀ ಮ ನೀವೇನ್ ಮಾಡ್ಲತ್ರಿ ಊಟ ಮಾಡ ಊಟ ಮಾಡಿ ಭ್ರಶೆ ಮಾಡಿಲ್ರಿ ನಾನ್ ಇನ್ನ
ನಾನ್ ಊಟ ಮಾಡ್ಬೇಕ್ ಈಗ ಹಸುವ ಆಗೈತಿ.
ಒಯದಿಯ ಟಿಫನು.
ಒಯದಿನ ತಗ ಬಂದಿನ.
ಹ್ಮ್ ಹ್ಮ್ ಏನ್ ಹೋಗ್ದೀರಿ.
ರೊಟ್ಟಿ ಪಲ್ಯ ಏನ್ ಮಾಡ ನಮ್ಮ ಮಮ್ಮಿ ಕಟ್ಟಳ.
ಯಾರು ಮಾಡ್ತಾರ ಅಷ್ಟು ಮುಂಜಾನೆ ಬೇಗ ನಿಮ್ ಮನೆಯಾಗ ಎದ್ದು.
ನಮ್ಮಕ್ಕ.
ಎರಡ್ಡ ನಿಮ್ಮಕ್ಕ ಮಾಡ್ತಾಳ ಏನ.
ನಮ್ಮಿ ಪಲ್ಲೇ ಮಾಡ್ತಳ ನಮ್ಮ ಅಕ್ಕ ಇದ ಮಾಡತಾಳ.
ಹ್ಮ್ ಅಷ್ಟು ಬೇಗ.
ಹ್ಮ್ ಅಷ್ಟು ಬೇಗ ಮಾಡ್ತಾರ.
ಏನ್ ಇವಾಗ ನೀನು ಲೈಬ್ರೆರಿ ಬಡಸಲ್ಲ ಅಷ್ಟು ಬೇಗ ಮಾಡತಾರ ಮೊದಲ ಅಂತ ಅಷ್ಟು ಬೇಗ ಮಾಡ್ತಾರ.
ರೊಟ್ಟಿ ಮಾಡ್ತಾರಲ್ಲ ನಮ್ಮ ಅಕ್ಕ.
ಹ್ಮ್.
ಇವಾಗ ಮಾಡೋಕತ್ತತ್ರ ಅಷ್ಟು ಬೇಗ.
ಹೌದಾ ನಮ್ಮ ಮನಿಯಾಗು . ನಮ್ಮ ಮನಿಯಾಗ ಎಂಟಾದ್ರೂನು ಅಡಗಿ ಇಲ್
ಇಲ್ಲ ಅಷ್ಟು ಬೇಗ ಮಾಡಲ್ಲ ನನ್ನ ಸಲುವಾಗಿ ಮಾಡ್ತಾರ.
ನಿನ್ನ ಸಲುವಾಗ ಮಾಡ್ತಾರ ನೀ ನೋಡಿದ್ರಿ ಈ ಓದಿ ಓದಿ ಓದಿ ಕಿತ್ತ ಗುಡ್ಡೆ ಹಾಕತಿ.
ಆಕ್ತೀನಿ ಆಕ್ತೀನಿ ಓದ್ತೀನಿ.
ಅದಾದ್ರ ಎರಡ್ ರೂಪಾಯಿಕ್ ಮನುಷ್ಯಾಗ ನೀನ್ ಮಾಡಿತಲ್ಲಾ ನಿಮ್. ನಿಮ್ಮ್ ಅಕ್ಕ ನಿಮ್ ತಾಯಿ ತಂದೆ ಎಪರ್ಟ್ ಹಾಕ್ಲತ್ತಾರಲ್ಲ ನಿನ್ಸಲಂದ.
ಹೌದೌದ ರೀ.
ಅದಾದ್ರ ಇರಬೇಕ ಮನುಷ್ಯಾಗ
ಓದ್ತೀನಿ ಓದ್ತೀನ್ರೀ ಓದ್ತೀನಿ.
ಏನ್ ಓದತ್ತಿನೋ ನೋ ನಾನ್ ಬಿಟ್ರೆ ಇನ್ನೊಬ್ಬರು ಮಾಡ್ತೀನಿ ಲವ್ ಮಾಡ್ತಿ ನಿ ಅದು ಮಾಡ್ತೀನಿ ಅಂತ ಹೇಳತಿ ಇವೆಲ್ಲವು. ಇವೆಲ್ಲಾ ಓದೋ ಮಸಡಿನ ಇವು.
ಈಗ ನಾ ಅಂದಿರ್ತೀನ ಆತರ ಹ್ಮ್.
ಎಷ್ಟ ಸ ಟಸ್ಟ್ ಕೂಡ ಮಾಡಿದಿನಿ ಇದೇನ್ ಬಿಟ್ಟರು ನೋಡ ಏನ್ ಮಾಡ
ಏನಿಲ್ಲ ನೀನು ಮಾಡೋ ಸ್ಟೈಲಿಂಗ್ ನಾನು ಮಾಡ್ತೀನಿ ಅಷ್ಟೆ ಅದನ್ನೇ ಬಿಟ್ಟರೆ ಮತ್ತೇನಿಲ್ಲ.
ಪರಾ ಬಿಡ್ಲಿಲ್ಲ ನಾನ್ ಬಿಟ್ಟ್ರೂ ಪರಕ್ ಬಿಲಿಲ್ಲ ನನ್ಗೆ ನಾನ್ ಬಿಡ್ಲಿಲ್ಲ ಅಂದ್ರೂ. ಪರ ಆಗ್ಬಿಳಿಲ್ಲ ಯಾಕೆಂದ್ರೆ.
ಸುಮನೆ ಕೂಡು ಅದ ಇದು ಫೇಸ್ ವಾಶ್ ಆರ್ಡರ್ ಮಾಡ್ತ. ತಿನಿ ಆಮೇಲೆ.
ಎದ್ರಾಗ ಮಾಡ್ತಿ.
ಹೇಳ್ತೀನಿ ನಮ್ಮ ಫ್ರೆಂಡಿಗೆ ಮಾಡಂತ. ಅಕ್ಕಿ ಮಾಡ್ತಾಳ ಬರ್ತಾ.
ಹ್ಮ್
ಮಾಡ್ತೀನಿ ಪೇ ಮಾಡ.
ಪೇ ಮಾಡ್ ನೀನ ಚಪಾತಿ ಕೊಟ್ಟನ ನೂರು ರೂಪಾಯಿ.
ಎಲ್ಲಿ ಕೊಟ್ಟಿದ್ದಿ.
ಇಲ್ಲಿ ಕೊಟ್ಟೀನಿ ಅಲ್ಲೇ ಕೊಟ್ಟು ಬಂದೆ ಫೋನ್ ಪೇ ಮಾಡ್ಲಿಲ್ಲ ನನ್ನತ್ರರ ಸ್ಕ್ರೀನ್ ಶರ್ಟ್ ಅ ತಗೊಂಡಿನಿ.
ಹ್ಮ್ ಆಯ್ತದು ವಾಪಸ್ ಕೊಡ್ತೀನಿನು ಫೇಸ್ ವಾಶ್ ಕೊಡಸ್ತನಿ ಅಂದೆ ಫೇಸ್ ವಾಸ್ ಕೊಡಸ ಅಷ್ಟೇ.
ಹ್ಮ್ ಆಯ್ತುಷ್ಟ ಪಡಿಸತೀನನೆ.
ಮತ್ತು
ಹೇಳಬೇಕ ನೀವು.
ಏನಿಲ್ಲ ನೀವ ಹೇಲ ಬೇಕು..... ನಮ್ದೇನಾಯ್ತು ಬಡವರೆಲ್ಲಾ. ನೀವ್ ಏನ್ ಸಾವಕರ ಮಂದಿ ಹಾ.
ಜ್ಯೂಸ್ ಕುಡದಿಯಾ.
ಜ್ಯೂಸ್ ಎಲ್ಲಿಂದ ಕುಡಿಲಿ ಮುಂಜೆ ಮುಂಜೆ ಜ್ಯೂಸ್ ಕುಡಿಲಿ.
ಮತ್ತೆ ನೀ ಆಕ್ಟಿವ್ ಆಗ ಕುಡಿಬೇಕು ಮತ್ತೆ ಅವಾಗವಾಗ ಟೈರ್ಡ್ ಆದೆ ಬಾಡಿ.
ಹ್ಮ್ ಕುಡಿಬೇಕ ಕುಡಿಬೇಕು.
ಇನ್ನ ಯಾವಾಗ ಬಂದಿ ನಾನ್ ಬಂದಾಗ.
ಎಲ್ಲಿಂದ.
ಶಾಪುರಿಂದ.
ಬಂದೆ ಅವಾಗಲೇ.
ಹ್ಮ ಎಷ್ಟತ್ತ ಟೈಮ್ ಏಟಾಗಿತ್ತು.
ಐದುುವರೆ.
ಹ್ಮ್ ಹ್ಮ್ ನಾನು ಆರಕ ಬಂದೆ.
ಹೌದಾ...
ಏ ಮಾಡಿ ನಿನ್ನೆ ಬಂದ ಹೇಳ.
ಏ ಎಷ್ಟು ಎಷ್ಟೊತ್ತಾಯತಿಳ ಫ್ರೆಂಡ್ ಮತ್ತುತ್ತ ಕಾಲ್ನಾಗ ಮಾತಾಡನಲ್ಲ.
ಕಾಲಯಾಗಿ ಮಾತಾಡಿದೆ ಅದು ಬಿಟ್ಟು ಏನಾದ್ರು ಮಾಡಿದ್ದಿದೆ ಓದಿಲ್ಲ ಅಂತ ಕೇಳ್ದಿಲ್ಲ ನಾನು.
ಓದಿಲ್ಲಾ.
ಇನ್ನ ಎಷ್ಟು ಉಳ್ದ ಎಷ್ಟ್ ದಿನಾ ಅದವಾ ಹೇಳು.
ಏನ್?
ಇನ್ನು ಎಷ್ಟ್ ದಿನ ಉಳಿದಾವ ಗೊತ್ತಾ ಎಕ್ಸಾಮ್ಸ್.
ಇನ್ನು ಮೂವತ್ತು ದಿನ.
ಮೂವತ್ ದಿನ ಇಲ್ಲಿ ಹ ಮೂವತ್ ದಿನ ಮೂವತ್ತೈ ಮೂವತ್ತೈ ದಿನ ಮೂವತ್ತಾರು ದಿನ ಹೊಟೆ.
ಹ್ಮ
ಅದಾರಗ ಒಂದ ಐದಾರ ದಿನ ಹೋದ್ರ ಇನ್ನು ಮೂವ ದಿನ ಒಂದ ತಿಂಗಾಲದಾಗ.
ಮತ್ತ ನಾನ ಏನ್ ಹೇಳಕತ್ತೀನಿ ತರ್ಟಿ ಡೇಸ್ ಅಂತ.
ಅಲ್ಲ ಇನ್ನೊಂದ ತಿಂಗಳದಾಗ್ ನೀ ಏನ್ ಓತಿ ನಂಗೆ ಹೇಳ್ ನಗ.
ಏನು ಓದಲ್ಲ ಓದದನಿಲ್ಲ.
ಮತ್ತ ಅಪ್ಲಿಕೇಶನ್ ಹಾಕಕ ಬಿಟ್ಬಿಡು ಸುಮ್ನೆ ಹದಿನೈದುನುರೂಪಾಯಿ ಯಾಕ್ ವೇಸ್ಟ್ ಮಾಡತಿ.
ಇರ್ಲಕ ರೊಕ್ಕ ಇಂಪಾರ್ಟೆಂಟ್ ಅಲ್ಲ ನನಗ.
ಅಲ್ಲಿ ರೊಕ್ಕ ನಿನ್ಗ್ ರೊಕ್ಕ ಇಂಪಾರ್ಟೆಂಟ್ ಅಲ್ಲ ನಾನ್ ಏನ ಬೇ ಭಿಕ್ಷುಕ ಬೀ ಭಿಕ್ಷೆಗಡೆ ಭಿಕ್ಷೆಗೆನ ಇಂಪಾರ್ಟೆಂಟ್ ಅಲ್ಲ ಅಂತೇಳ ಒಪ್ಕೋತೀನಿ.
ಹಾಕದಾಗ ಹಾಕಿದ್ರೆ ಆಯಿತು ಮುಗಿದ ಹೋತ ಅಕಡೆ.
ಅಂದ್ರೆ ಓದ್ಲಾರ್ದ ಹಾಕಿದ್ರ ಏನ್ ಪ್ರಯೋಜನ ಹೇಳು.
ಹೋಲಿ ಬಿಡೋ.
ಮತ್ತೆ ಅದು ಬೇರೆ ಅಕಡೆ ಹೋಗಿ ಬರ ಖರ್ಚು ಬೇರೆ. ಅದ ಒಂದಿಟು ಹೆಚ್ಚಿಗ್ ಬಿಳಿತದ ಮತ್ತೆ ಎಲ್ಯನ ಬೆಂಗಳೂರು ಗಿಂಗ್ಳೂರು ಹತಿರ. ಬೆಂಗಳೂರು ಗಿಂಗ್ಳೂರು ಹಾಕಿದ್ರ ಅವಾಗ ಹೆಂಗ ಮಾಡ್ತೀಯಪ.
ಅವಾಗೆಲ್ಲಾ ನಮ್ಮ ಮಾಮರದರಲಾ ಕರ್ಕೊಂಡು ಹೋಗ್ತಾರ.
ಇಲ್ಲಾ ನಾನ್ ಬರದು ಬೆಳಂದೇನ ಹ್ಮ್ ಹ್ಮ್ ಮೈಸೂರು ಬಿತ್ತು ಅಂದ್ರ.
ಮೈಸೂರು ಬಿತಂದ್ರ ಅಲ್ಲಿನು ಅದರ.
ಶಿವಮೊಗ್ಗ ಬಿತ್ತ ಅಂದ್ರ.
ಅಲ್ಲಿನದರ.
ಸರಿ ಸರಿ ಸರಿ ಬಾಳ್ ಮಂಡಿ ಆದರ ತಗ ನಿಮಗ.
ಬಾಳ್ ಮಂದಿ ರಿಲೇಟಿವ್ಸ್ ಅದಾರ ಬಾಳ್ ಮಂದ ಒಂದೆದಾರಲ್ಲ ಹಯ ಅವರು ರಿಲೇಟಿವ್ಸ್. ಹಾ
ಫ್ಯಾಮಿಲಿ ದೊಡ್ಡದಾದ ಬಾಳ ಮಂದಿ ಅದರ ನಿಮ್ ರಿಲೇಷಿವ್.
ಹಾ ಬಾಳದ ಬಾಳದ. ಮತ್ತೆ ಲೈಬ್ರರಿ ಬರಲ್ಲ.
ಗುಲ್ಬರ್ಗ ಬಿತ್ತ ಅಂದ್ರ ಅಲ್ಲಿನು ಆದರೇನು.
ಅಲ್ಲಿ ನಮ್ದ್ ಹಾಸ್ಟೆಲ್ ಐತಿ ಗೌರ್ಮೆಂಟ್ ಹಾಸ್ಟೆಲ್ ಐತಿ.
ಮುಗ್ದದಲ ನಿಂದ ಹಾಸ್ಟೆಲಾಗ ಯಾಕ್ ಕರ್ಕಾತರ ಈಗ.
ಏನಿಲ್ಲ ಅದು ನಮಗ ಮೇಡಮ್ ಇನ್ನ ಬೇಟಿನೇ ಆಗಿಲ್ಲ ಮುಗಿದದ ಅಂತ.
ಹ್ಮ್ ಇಟ್ಗೋತರ ಅಂದೆ ಎಲ್ಲಾದ್ರೂ ಇಟ್ಗೋತರ ಹೆಣ್ಮಕ್ಳಿಗೆ ಯಾವಾಗೋದ್ರೂನು.
ಹ್ಞ ಮತ್ತ ಆಯ್ತು ಯಾಕ ಏದೀ ಹೊಡಿಲಿ.
ಏನ್ರೀ.
ಇನಿಶಿಯಲ್ ನೇಮ್ ಬರ್ದ ಅಂದ ಇಟ್ಕೋತಾರೆ ಮಾಡ್ಕೋತಾರೆ ಅಂತಂದ್ರೆ ತಪ್ಪ ಆಗುತ್ತಮ್ಮ ಅಂತವಲ್ಲ ಅನ್ಬಾರ್ದು.
ಒಬ್ಬ ಹೆಣ್ಣಾಗಿ ಆತರ ಮಾತಾಡೋದು ಸ ಸಭ್ಯ ಆರ್ತಾನಲ್ಲ.
ಆಡು ಭಾಷೆಯಲ್ಲಿ ಹಂಗೆ ಅಂತೀವಿ ಅದಿಕ್ಕೆ ಹೇಳ್ತಿರೋದು ನಾನು.
ಇದ್ರು ನಡೀತಮ ನಡಿತದ ನಾವೆಲ್ಲ ಹಳೆ ಓಲ್ಡ್ ಸ್ಟೂಡೆಂಟ್ ಇದ್ದೀವಿ ಒಂದ ದಿನ ಹೆಚ್ಚು ಕಡಿಮೆ ಆಗುತ್ತ ಅಂತ ನಡೀತದ ವಾರ್ಡನ್ ಏನಾದ್ರೂ ಅಂತ.
ಏನ ನಮಗೂ ಗೊತ್ತಿಲ್ಲಅದೆಲ್ಲಾ.
ಯೂಟ್ಯೂಬರ್ ಥರ ಮಾಡ್ತಾರೆ ಈ ಸರಿ ಮೇಡಮ್ ನನ್ಗೆ ಅಮೌಂಟ್ ಬೇಕು. ಸ್ವಲ್ಪ ಸಾಲ ಕೊಡಿ ನನ್ ಗಾಡಿ ಮಾಡಿಸ್ತೀನಿ. ಗಾಡಿ ಮಾಡಿಸ್ತೀನಿ ಅಂದ ಮೇಡಮ್ ನಮ್ಗೆ ಅಮೌಂಟ್ ಕೊಡಿ ಒಂದ್ ಸ್ವಲ್ಪ.
ಹ್ಮ್ ಆಯ್ತು ನೀನ್ ಕನ್ಸ ಕಾಣಕತಿ ಏನು ಬರೇ ಯಾಕ ಬೇಕು ಹೇಳು ನಿನ್ಗ ಅದೆಲ್ಲಾ. ಈಗ ಹೆಂಗಿದ್ರು ಕಾಲೇಜ್ ಮಾಡ್ತಿ ತ್ರೀ ಇಯರ್ಸ್ ಊರಿಗೆ ಬರಲ್ಲ. ಅಲ್ಲ ಹೇಳದ್ ಕೇಳ್ ತ್ರೀ ಇಯರ್ಸ್ ಈ ಊರಿಗೆ ಬರಲ್ಲ ನಿಮ್ಗೆ ಯಾಕೆ ಕಪ್ಬೇಕು ಅದು.
ಏನ್ ಏನ್.
ಬೈಕ್.
ನಾನ್ ಬೈಕ್ ಅಂತ ತಂದಿಲ್ಲಲೇ.
ಮತ್ತೇನ ಅಂದಿ ಹೇಳು.
ಈ ಬೈಕ್ ಮಾಡ್ಸಕ ದುಡ್ಡು ಕೊಡಂದೆ ನಿನಗೆ.
ಬೈಕ್ ಮಾಡ್ಸಕ್ ಅಂದೇ.
ಹ್ಮ್ ಸ್ವಲ್ಪ ಇದ ಆಯಿಲ್ ಒಡ್ಲಿ ಆತದ ಇಂ ಸಾವಂಡ ಚಂದ ಅವ ಏ ಏನ್ ಹೇಳಳ್ತಿ ಹೇಳ ನಿಂದ ಹೇಳ ಫಸ್ಟ್ ನಾನ್ ಇನ್ನಿಕ್ ಹೇಳತೀನಿ.
ಕೇಳಕತ್ತೀನ್ರಿ.
ಅದೇರ ಮತ್ತ ಇದ್ ಸಲ ನೀನ್ ನೋಡಲ್ಲ ಮಿ ಡೈಲಿ ಹೋಗತಾ ಬರ್ತಾ ಮಾಡ್ತ
ನೋಡಿಲ್ರಿ ನಾನ ಅದಕ್ಕೆ ಕೇಳಿದೆ.
ಯಾಕ್ ಸೊಕ್ಕ ಬಂತ ನಿನ್ಗೆ.
ಇಲ್ರಪ್ಪಾ ಕೇಳ್ದನಾ ಅದ್ರಲ್ಲಕ್ಕ ನ್ ತಪ್ಪ ಐತಿ.
ಅಲ್ಲ ಮತ್ತೆ ಹೇಳ್ತಾ ಇದ್ದೀನಿ ಅಮೌಂಟ್ ಕೊಡಂತ್ರ. ನಾನ್ ನಿನಗ್ ಕೇಳಿದ್ದಿ ನಿನ್ ನೀ ಕೊಡ ಆಗುತ್ತಾ ಆಗಲ್ಲ ಅಂತೇಳ್ಬೇಕು ಅದನ್ನ ಬಿಟ್ಟಿದು ನಿಮ್ಮಪ್ಪ ಅದಾರಲ್ಲ ಅಂತ. ಇನ್ ಆಡ ಮಾತಾನ ಇದನ ತಪ್ಪು.
ಹಸ್ವ ಆಗೆತ ನನಗ ಫುಲ್ ಈಗ.
ಆ ತರ ಕೇಳೋದ ತಪ್ಪೇ ತಪ್ಪು.
ಹೌದಲ್ವಾ.
ಆಯ್ತು ಒಂದ ನಮ್ಮ್ಗು ಎರಡ್ ಸಾವಿರ ಕೊಡಿ.
ಹ್ಮ್ ಆಯ್ತಾಯ್ತ ತಗೋಳಿ.
ಗಾಡಿ ಇಲ್ಲ ಇವತ್ತ ನ ಬ್ಯಾಂಕಿಗೆ ಹೋಗಬೇಕ ಅಲ್ಲಾ ಇವತ್ತ್. ಆರ್ ಸಾವಿರ ತಗತಾರ ಏಳ್ ಸಾವಿರ ತಗೋತಾರ ಹ.
ಇವತ್ತ ಏನು ಬ್ಯಾಂಕಿಗೆ ಹೋಗ್ಬೇಕಾ.
ಹ್ಮ್.
ಯಾಕ್.
ಇನ್ಶೂರೆನ್ಸ್ ಕಟ್ಟಕ್ಕೆ ಹೋಗಬೇಕು ಬರ್ತಿದವ ನಿ ಎಡ ತಗದ ಕೊಡತಿದ್ದೆ.
ಬೇಡಣ್ಣ ಎ ಟೈಮ್ ಪೋಸ್ಟಿಗೆ ಬರ ಸರ್ ನಾ ಮಾಡ್ಕೊಂಡಿನ ಅಲ್ಲಿ ಮೊನ್ನೆೇನೆ ಹೋಗಿದ್ದಿನಾ.
ಏನ್ ಮಾಡ್ಕೊಂಡಿದ್ದಿ.
ಎ ಟಿ ಎಮ್ ಕೊಡಂತ.
ಯಾವ್ ನನ್ನ ಮಗ ಅಂದ ನಿಂಗ ಎ ಟಿ ಎಂ ಪೋಸ್ಟಿ ಬರುತ್ತ ಅಂತ.
ಅವನು ಅವರು ಹೇಳಿದ್ರು ಬ್ಯಾಂಕಿನವ್ರೇ.
ಹ್ಮ್ ಹ್ಮ್ ಅದು ಆನ್ಲೈನ್ದಾಗ ನಾವು ಮಾಡಿದ್ರೆ ಪೋಸ್ಟಿಗೇ ಬರ್ತ ಅವ್ರರು ಅಲೆದಲ್ಲೇ ಕೊಟ್ಟಟ್ಬ ಬಿಡ್ತಾರೆ.
ಏನೇ ನೋಡು ಪೌಷ್ಟಿಕ್ ಬರ್ತದ ಅಮ್ಮ ಹೋಗ ಅಂತ ನೋಡ.
ಹ್ಮ್ ಹ್ಮ್ ಫಾರ್ಮ್ ಫಿಲ್ಪ್ ಮಾಡಿ ಕೊಟ್ಟಿ.
ಫಾರಂ ಫಿಲ್ಅಪ್ ಮಾಡಿಕೊಟ್ಟೀನಿ ಅವ್ರು ಬರ್ಕೊಂಡರ ಎಲ್ಲ
ಆಯ್ತ್ ನಿಂದ ಫೋನ್ ಪೆ ಆಯ್ತುತ ರೊಕ್ಕನೇ ರೊಕ್ಕ ಆಐತ ಮೇಲೆ
ಹ್ಞ ರೊಕ್ಕನ ರೊಕ್ಕ ಹ್ಞ ಫುಲ್ಲು.
ಉಸಿರು ಬಿಡ್ತಿದ್ದ ನೀನು.
ಬ್ಯಾಂಕಿನಾಗ ಹತ್ತು ಸಾವಿರ ರೂಪಾಯಿ ಇರ್ತದ.
ಹ್ಮ್.
ಬ್ಯಾಂಕ್ ನ್ಯಾಗ ಹತ್ತ ಸಾವರ ರೂಪಾಯ ಅವ.
ಏನ ಅಕೌಂಟ್ನ್ಯಾಗ ಎಸ ಅವ.
ಹತ್ತು ಸಾವರ
ಯಾವಾದ್ರಾಗ ಬಂದ್ ಹೇಳ್
ಏ ಇರೋದೆ ಐದ್ನೂರು ರೂಪಾಯಿ
ನೀ ಹತ್ತ್ ಸಾವರ ಇಂದ್ದೀ
ಸುಮ್ಮ್ ಅಂದೆ ಹೆಂಗ್ ರಿಯಾಕ್ಟ್ ಮಾಡ್ತೀ ಅಂತ.
ಹೇ ನಿನ್ನು ಮಾಳ.
ಹ್ಮ್
ನೀ ಎಲ್ಲಾ ಇದ್ದಾಗ ನೀನ್ ಕೊಟ್ಟಿದ್ದ ಐದನೂರು ರೂಪಾಯಿ ಕೊಟ್ಟಿಲ್ಲ ನಿನ್ ರೊಕ್ಕ ಐದನೂರು ರೂಪಾಯಿ ತಿಂದಿಲ್ಲಾ ನಾ ಇಲ್ಲಿ ತನಕ.
ಹಾಕಿದ್ಯಾ ಅಪ್ಲಿಕೇಶನ್ ಹಾಕ್ಯರಂತ ನಮ್ಮ ಅಕ್ಕರ.
ಹ್ಮ್ ಹ್ಮ್ ಸರ್ವರ್ ಅದ್ದಾಂತ.
ಸರ್ವರ್ ಆಕಿ ಎಲ್ಲ್ ಹಾಕ್ಯಳ ನೆನ್ನೇನೆ ಹಾಕ್ಯಾಳ್ ಆಕಿ ಇಲ್ಲ ಈಗ ಹಾಕಿನಿ ಸರ್ವರ್ ಈಗ ಈಗೆಲ್ಲಿ ಈಗ ಎಂಟು ಗಂಟೆ ಬಂದು ಹಾಕಿನಿ ಎಲ್ಲಿ
ಆಯ್ತಾಯ್ತ್ ಬಿಡು ನಿನ್ ನಿಂದೂ ಆಕ್ತೀನಿ ಬಿಡು.
ನೀನ್ ಆಕ್ತ್ ಎಂಟು ಜನ ಲ್ಲೇ ನ ನೋಡ್ ಮತ್ ಎಲ್ಲೆಲ್ಲೋ ಹಾಕಂಗಿದ ಅಂತೀನಿ.
ನಿಮಗೆ ನನ್ನ ನನ್ನೇಲೆ ನಂಬಿಕೆ ಇದ್ರೆ ಕೊಡು ಡಾಕ್ಯುಮೆಟ್ಸ್ ಎಲ್ಲಾ ಡಿಲೀಟ್ ಮಾಡಕೊಂಡು ಹೋಗಿಬುಡು ಸುಮ್ಮನೆ ನಂಗ್ ಪದೇ ಪದೇ ಅದೆ ಆಡಿದ್ ಆಡದು ಊದಿದ್
ಆಡ್ದ್ ಆಡದೇ ಅಲ್ಲ ಸ್ವಲ್ಪ ಮಿಸ್ಟೇಕ್ ಆಯತ್ ಅಂದ್ರೆ ತಿದ್ದುಪಡಿ ಮಾಡಕ್ ಬರಲ್ಲಾ ಅಂತ ರಿಜೆಕ್ಟ್ ಟ್ ಮಾಡ್ತಾರಂತ.
ಸರಿನಾ ಸರಿ ಆಯ್ತು ಆಯ್ತು ಬೆಂಗಳೂರು ಸಿಟಿಯಲ್ಲಿ ಹಾಕಹೋಗ ಬಾ ಆಯ್ತು ಹ ನೋ ಬೆಂಗಳೂರು
ಇಕ್ಕಿನ ಬೆಂಗಳೂರು ಸಿಟಿ ಹಾಕ್ಯಾಳ ಇನ್ನವ ಒಂದು ಸಾರಿ ಸಾರಿ ಕಲಬುರ್ಗಿ ಡಿಸ್ಟ್ರಿಕ್ ಹಾಕ್ಯಾಳ.
ಯಾರ್
ಶಾಯಿಲ ಜಗಕ್ಕಾ
ಹ್ಮ್ ಹ್ಮ್ ಸರಿ ಸರಿ ಹಾಕು ಹಾಕು ಹಾಕಿ ಬಾ. ನಾನ್ ಪದೇ ಪದೇ ನನಿಗೆ ಏನೂ ಹೇಳಲ್ಲಪ್ಪಯಪ್ಪ
ಯಾಕಪ್ಪ
ನಮಗು ನಮ್ದ ಅದಂತ್ ದಂತ್ತ ಕೆಲಸ ಅದಾವ ನಾನ್ ಅದೆಲ್ಲಾ ಕೆಲಸ ಬಿಟ್ಟು ಫ್ರೀ ಮಾಡ್ಕೊಂಡು ಎಲ್ಲಿ ಆಗ್ಬೇಕು ಹೆಂಗ್ ಮಾಡ್ಬೇಕಂತ ಗೊತ್ತಿದ್ದೂ ಹೇಳ್ತೀವಿ ಅಲ್ಲಾ ನೀ
ಏ ಆಯ್ತಾ ಹಾಕಲೇ ಹಾಕ್ ಹಾಕ್ ನಾನ್ ಬಾಡಂದ್ ನನ್ ಬಟ್ ಮಿಸ್ಟೇಕ್ ಮಾಡಿದೆ ಅಂದ್ರೆ ನಾ ಸತ್ತೆ ಹೊಡ್ತೀನಿ ನಿನ್ಗ್ ನಾವ್ ಒಲೆ ಆಗ ತಗೋಷ್ಟ ಮಾಡಿದ್ರ ಗಂಟೆ ತಗೋಳಲ್ಲ. ಮಿಸ್ಟೇಕ್ ಮಾಡ್ರೆ ತಗೊಳದ ಮಿಸ್ಟೇಕ್ ಮಾಡಿದ್ರೆ ಪ್ರಿಂಟ್ ತಗೊಲದಂತ. ನೆಕ್ಸ್ಟ್ ಸ್ಟೇಪ್ ಹೋಗಬೇಕಾಂದ್ರೂ ನೆಕ್ಸ್ಟ್ ಸ್ಟೆಪ್ ಹೋಗ್ಬೇಕಂದ್ರೂ ಓಪನ್ ಆಗಲ್ಲಂತೆ.
ಮಿಸ್ಟೇಕ್ ಅಂದ್ರೆ ಯಾವ್ ತರ ಹೇಳಿನ್ ಹೇಳತಿ ಹೆಸರು ಮಿಸ್ಟೇಕ ಏನ್ ಮಿಸ್ಟೇಕು
ಇಲ್ಲಲ್ಲ ಹೀಗೆ ಪಿ ಡಿ ಪಿ ಮತ್ತು ಹಾಕದು ಹಗ ಹೋಗಿ ಒಂಟ ಹೌಡ ಪಿ ಡಿ ಪಿ ಅದಿದ್ ಆಯ್ತಂದ್ರೆ.
ಸರಿ ಸರಿ ಇಲ್ಲಿ
ಹಾ ಸರಿ ಆಮೇಲೆ ಮಾಡ್ತೀನಿ. ಇದ್ರ ಮಾ